ಹಲೋ
ಹ ಜಯಪ್ರದಾ
ಹಾ ಹ ಆರಾಮದೀ
ಹ ಹ್ಮ್ ನಾನ್ ಆರಾಮದೇ ಊಟ ಆಯ್ತಾ ಹ್ಮ ಆರಾಮದೀನಿ ಊಟ ಆಯ್ತಾ ಹ್ಮ್ ಆಯ್ತ ಏನ್ ಊಟ ಮಾಡ್ದ
ನಾ ನನ್ನ ಸರ ನೀನ್ೇನ್ ಮಾಡ್ದ
ನಾನ ನಾನ ಸಾರಟ ಮಾಡಿದೆ ಅನ್ನ ಸ್ವಪ್ನ ಮಾಡ
ಹ್ಮ ಹ್ಮ್ ನೀನ ಎಲ್ಲ ಹೋಗಿದ್ರಂತೆ ಟೂರ್ ಹಲೋ ಎಲ್ಲಿ ಹೋಗದ್ರ ಅಂತಲ
ಹ್ಮ್ ಧರ್ಮಸ್ಥ ಹೋಗಿದ್ವಿ
ಹ್ಮ್ ಹ
ಹ್ಮ್ ಕೆಸ ಇನ್ನು ಕೆಲಸ ಧರ್ಮಸ್ಥಳ ಹೋಗಿದ್ವಿ ವಿಜಯಪುರ ಹಾ ಎ ನರ್ಸಳಿ ಹೋಗಿದೆ
ಎಲ್ಲ ಚೆನ್ನ
ಚೆನ್ನಾಗಿತ್ತು ಹ್ಮ್ ಎಲ್ಲಿಂದ ಹ ಚೆನ್ನಾಗಾಯ್ತು ರಿಸರ್ವೇಶನ್ ಸಿರ್ಲಿಲ್ಲ ಅದೇ ರೀ ಸಿಡ್ಲಿಲ್ಲ
ಹ್ಮ
ಹೋಗಿ ಬಸ್ಸಿಗೆ ಅಲ್ಲಲ್ಲಿಂದ ಹೊಸ್ಪೇಟೆಯಿಂದ ಮಾಡಸಿದ್ವಿ ನಾವು ಧರ್ಮಸ್ಥಳವರಿಗೆ ಅಲ್ಲಿಂದ ಬಸ್ಸಿಗೆ ಹೋಗಿ ಮಾಡ ಹ ರೂಮ್ ತ ಒಂದು ರೂಮ್ ಸಿಗ್ಲಿಲ್ಲ ಎಲ್ಲಾು ರೂಮ್ಗಳೆಲ್ಲ
ಹ
ಅದಕ್ಕೆ ಮತ್ತ ಒಂದ್ ಹತ್ರ ಹೋಗಿ ನಿ ಮಾಮೂಲ್ ಇರ್ತಾವ ಸ್ನಾನ ಮಾಡಕ್ಂತ
ಹ
ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಎಲ್ಲ ಫ್ರೆಶ್ಪ್ ಆಗಿ ಅಲ್ಲೇ ದೊಡ್ಡ ದೊಡ್ಡ ಮೀರಾದಗಳೆಲ್ಲಾ ಇರ್ತಾವ ಅಲ್ಲಿ ಕನ್ನಡಿಗ ಮದಾಗ ನೋಡ್ಕೊಂಡು ಎಲ್ಲಾ ನೀಟಾಗಿ ರೆಡಿ ಆಗಿ ಹ್ಮ್ ಸೀದಾ ಅಲ್ಲಿಂದ ಮತ್ತೆ ಲಗೇಜ್ಗಳೆಲ್ಲಾ ತಗೊಂಡು ನನ್ನಂದ ಪಕ್ಕಕ್ಕೆ ಐತೆ ಎಲ್ಲ ಗಗೆದಿಡೋದು ಮತ್ತೆ ಚಪ್ಪಲಿಗಳು ಬಿಡೋದು ಎಲ್ಲ ಅನ್ಯ ದಿವಸ್ಥಾನ ಪರ್ತಕ್ಕೆಯ ಅಲ್ಲೆಲ್ಲಾ ಲಗೇಜ್ ಇಟ್ಟವಿ ಲಗೇಜ್ ಇಡ ಇದ್ರಲ್ಲಿ ಲಗೇಜ್ ಇಟ್ಟು ಹ್ಮ ಅಲ್ಲೆಲ್ಲಾ ಚಪ್ಪಲಿ ಬಿಟ್ಟು ಸೀರೆಾ ದರ್ಶನಕ್ಕೆ ಹೋಗ್ಬಿಟ್ಟಿವವಿ ಮುಂಚೆ ಆದ್ರೆ ದರ್ಶನಾನ ಬೇಗ ಬಿಟ್ಬಿಡ್ತಿದ್ರು ಕ್ಯೂ ಅಷ್ಟೇ ಲೈನ್ ಇವಾಗ ಸೇಮ್ ತಿರುಪತಿನಲ್ಲಿ ರೂಮ್ತಾರಲ್ಲ
ಹಾ
ಹಂಗ ಮಾಡ ಹನ ಕರೆಕ್ಟ್ ಹ್ಮ ಎಂಟು ಗಂಟೆಗೆ ಹೋದ್ವಿ ಅಮ್ಮ ಹ್ಮ ತರ ಮಾಡ್ಯಾರ ಏ ಬಾಳ ರೇಷಾ ಇವಾಗ ಹಾಲ್ಡೇಸ್ ಅಲ್ಲ ಹ್ಮ ಹಲ್ಿಡೇಸ್ ಅಲ್ಲ ಫುಲ್ಲ ರೆಶ ನ್ೂ ಕೂಡಾಕರ್ ನೋಡಮ್ಮ ಎಂು ಗಂಟೆ ಟ್ಟೆಗೆ ಕೂಡ ಹಾಕ್ಯಾರ ಹತ್ತುವರೆಗ್ ಬಿಟ್ರ ದರ್ಶನಕ್ಕ ರೂಮ್ ಓಪನ್ ಮಾಡಿದ್ದು ಹ್ಮರ್ ಗೆ ಓಪನ್ ಮಾಡಿದ್ರೆ ನಾವ
ಅಲ್ಲಾ ರೂಮ್ ಕುಡಾಕಿದ್ರಲ್ಲಾ ಏನೋ ಸೌಲಭ್ಯ ಇತ್ತ ನೀರ್ ಕುಡಾಕ ಹ್ಮ
ಅದಕ್ಕೆಲ್ಲ ದುಡ್ಡು ೀ ಏನಿಲ್ಲ ಹ್ಮ್ ಮತ್ತೆ ಅಲ್ಲಿಂದ ದಶ ದರ್ಶನಕ್ಕೆ ಹೋದ್ಿ ದರ್ಶನ ಎಲ್ಲ ಮಾಡ್ಕೊ್ ಬರೋಷ್ಟೊತ್ತಿಗೆ ಹನ್ನೊಂದುವರೆ
ಹ್ಮ್
ಆಮೇಲೆ ಮತ್ತೆ ಊಟಕ್ಕೆಲ್ಲೇ ಪಕ್ಕಕ್ಕೆ ಐತೆ ಕಿವು ಊಟಕ್ಕೆ ಹೋದ್ವಿ ಅದು ಉದ್ದಕ ಕ್ಯೂನಲ್ಲಿ ಹೋಗಿ ಊಟ ಮಾಡ್ಕೊಂಡು ಮತ್ತೆ ಅಲ್ಲಿಂದ ಸೀರೆಾ ಬರ್ತಾ ಐಸ್ ಕ್ರೀ್ ಐಸ್ ಕ್ರೀಮ್ ಪಾರ್ಲರ್ ಇತ್ತು ಹ ಐಸ್ ಕ್ರೀಮ್ ಪಾರ್ಲರ್ ಇತ್ತು ಐಸ್ ಕ್ರೀ ತಿಂದ್ರಿ ಐಸ್ ಕ್ರೀಮ್ ತಿಂದು ಸೀರೆ ಎಲ್ಲಿ ವಿ ಲಗೇಜ್ ತಗೊ್ಂಬ ಬಿಟ್ಟಿವವಿ ಚೊಪ್ಲಿಗಳು ತಗೊಂಡು ಲಗೇಜ್ ತಗೊ್ಂಬಿಟ್ಟಿವಿ ತಗೊಂಡು ಅಲ್ಲಿಲ್ಲಿಂದ ಕುಕ್ಕೆ ಕುಕ್ಕೆ ಸುಬ್ರ್ಮಣ್ಯಂಗೆ ಹೋದ್ವಿ ಅಲ್ಲ ಈತಾಗ ಮಳೆ ಸ್ಟಾರ್ಟ್ ಆಗಿತ್ತು ಆಗ್ಲೆ ಅಲ್ಲೆಲ್ಲ ಫುಲ್ ಮಳೆ ಲೈಟ್ ಆಗ ಮಳೆ ಸ್ಟಾರ್ಟ್ ಆಗಿತ್ತು ಮತ್ತ ಕುಕ ಸುಬ್ರಮಣ್ಯಂ ಹೋಗಿ ಅಲ್ಲ ಏನ್ ಮಾಡಿದ್ವಿ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಕೇಳಿದ್ವಿ ಎಷ್ಟ್ ಗಂಟೆಗ ಐತೆ ನಾವು ಆಕ್ಚುಲಿ ಕಡೂರಿಗ್ ಬರ್ಬೇಕಿತ್ತು ಕಡೂರಿಂದ ರಿಸರ್ವೇಶನ್ ಮಾಡ್ಸಿದ್ವಿಟ್ಟು ಟ್ರೈನಿಗೆ ಕಡೂರಿಗೆ ಮತ್ತೆ ಎಷ್ಟ ಗಂಟೆಗೆ ಐತೆ ಬಸ್ ಕೇಳ್ಬೇಕ ಕಲ್ಲ ಕೇಳಿದ್ರೆ ಮೂರವರೆಗೊಂದು ನಾಲ್ಕವರೆ ಒಂದು ಐದುವರೆಗೊಂದು ಐ ಅಂತ ಹೇಳ್ರ ಅವರು ಅದಾದ್ಮೇಲೆ ಮತ್ತೆ ದರ್ಶನಕ್ಕೆ ಹೋಗ್ಬಿಟ್ಟು ನಾವ್ ಹೆಂಗಿದ್ರು ನಾಲ್ಕವರೆ ಬರ್ಸಗ್ ಹೋದ್ರುನ್ನು
ಅಲ್ಲಿ ದರಸ್ಥಳದಿಂದ ಸುಬ್ರಹ್ಮಣ್ಯ
ಹ್ಮ ಒಂದೂುವರೆ ತಾಸು ಆಗ್ತ ಆಯ್ತು ಹೋಗಷ್ಟೊತ್ತಿಗೆ ಹ್ಮ್ ಅಲ್ಲಿಗೆ ಹೋದ್ವಿ ಒಂದುವರೆತ ಮಟ್ಟಲ್ಲ ಧರ್ಮಸ್ಥಳದಾಗಿ ಮಾಡಿದ್ವಿ ಧರ್ಮಸ್ಥಳದಾಗ್ ಮಾಡಿದ್ವಿ. ಮತ್ತೆ ಅಲ್ಲಿ ಕುಕ್ಕೆಗ್ ಹೋಗಿ ಅಲ್ಲಿ ಲಗೇಜ್ ಎಲ್ಲ ಅಲ್ಲೇ ಇಟ್ವಿ ಅಲ್ಲಿ ಲಗೇಜ್ ಇಡ ರೂಮ್ ನಗ್ ಲಗೇಜ್ ಇಟ್ಟು ಮತ್ತೆ ದರ್ಶನಕ್ಕೆ ಹೋದ್ರೆ ಅವ್ ಇದು ಮೂರವರೆಗೆ ದರ್ಶನ ಅಂತ ಅಂದ್ರು ನಾವ ಎರಡುವರೆಗೆಲ್ಲ ಹೊ ಗಿದ್ವಿ ಹ ಮೂ ತಲ್ಲೆ ಸುಮ್ನೆ ಅವ್ರ್ ಡೋರ್ ಓಪನ್ ಮಾಡಿದ್ ಕೂಡ್ಲೆ ಅಲ್ ದರ್ಶನ ಮಾಡ್ಕ್ಯಾಂಡು ಕುಕ್ಕೆ ಸುಬ್ರಹ್ಮಣ್ಯಂ ಮತ್ತೆ ಅಲ್ಲಿ ಇನ್ನೊಬ್ ದೇವ್ರು ಇರ್ತಾನ ಅಮ್ಮೋರು ಅಂತ
ಹ
ಹಾ ಆ ದೇವ್ರು ದರ್ಶನ ಮಾಡ್ಕ್ಯಂಡು ಮತ್ತೆ ಸೀದಾ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಅಲ್ಲೆಲ್ಲಾ ಟಿಫನ್ ಮಾಡಿದ್ವಿ ಊಟ ಮಾಡೋಣ ಅಂದ್ರೆ ಇನ್ನ ಹಸುವಿದಿಲ್ಲ ಅಲ್ಲಿಂದ ಮಾಡ್ಕ್ಯ ಬನ್- ದಿದ್ವಲ್ಲ ಧರ್ಮಸ್ಥಳದಾಗ
ಹ್
ಹಂಗಾಗಿ ಹಸುವಿರ್ಲಿಲ್ಲ ಅಲ್ಲಿಂದ ಹೊರಗಡೆ ಬಂದು ಏ ನು ಜ್ಯೂಸ್ ಕುಡುದ್ವಿ. ಜ್ಯೂಸ್ ಕುಡ್ ಜ್ಯೂಸ್ ಅಂದ್ರೆ ಇದು ಹ ನಿಂಬೆಹಣ್ಣ್ ಜ್ಯೂಸ್ ನಿಂಬೆಹಣ್ ನಿಂಬೆಹಣ್ಣ್ ಜ್ಯೂಸ್ ಕುಡುದು ಹ್ಮ್ ಅಲ್ಲ ಮಸಾಲೆ ಐಟಮ್ಗಳು ಹ್ಮ್ ಮಸಾಲೆ ಐಟಮು ಅಲ್ಲಿ ಸ್ವಲ್ಪ ಕಡಿಮೆ ರೇಟ್ ಅಂತಾರ. ಇವ್ ಚಕ್ಕೆ ಲವಂಗ ಯಾಲಕ್ಕಿ ಅವೆಲ್ಲಾ ಸ್ವಲ್ಪ ಕಡಿಮೆ ಅಲ್ಲಿ. ಹ್ಮ್ ಎಲ್ಲ ಸ್ವ ಸ್ವಲ್ಪ ತಗೊಂಡ್ವಿ ನಾನು ಚಕ್ಕೆ ಲವಂಗ ಹ ಮತ್ತೆ ಇದು ಟೀ ಪುಡಿ ಟೀ ಪುಡಿ ಮತ್ತ್ ಅದೇನೋ ಮೈ ಉಜ್ಕಣದ್ ಬ್ರಷು ಹಾ ಮತ್ತೆ ಸೋಂಪು ಮೆಂತೆ ಎಲ್ಲಾ ಸ್ವಲ್ ಸ್ವಲ್ಪ್ ತಗೊಂಡೆ ನಾನು.
ಹ್ಮ್
ಅತ್ತಿಗೆನು ತಗೋ ಳ ನಾನೂನು ತಗೊಂಡೆ.
ಹ್ಮ್
ಇಬ್ರು ತಗೊಂಡ್ ಮತ್ತೆ ಅಲ್ಲಲ್ಲಿಂದ ಊಟ ಮಾಡೋಣ ಅಂತಂದ್ರು ಊ ಊಟ ಮಾಡಕ್ ಇನ್ನೇನ್ ಆಗ್ಲೇ ಮಳೆ ಸ್ಟಾರ್ಟ್ ಆಗಿತ್ತು. ಬೇಲ್ ಪುರಿ ತಿಂದ್ವಿ ಬೇಲ್ ಬೇಲ್ ತಿಂದು ಒನ್ನೊಂದು ಹಾ ಲೆಮನ್ ಜ್ಯೂಸ್ ಕುಡ್ದು ಹ್ಮ್ ಬಲ್ಲಿ ಟ್ರಾಣಿಗ್ ಬಂದ್ರೆ ಆಗ್ಲೆ ನಾವ್ ಬರೋ ಹೊತ್ತಿಗೆ ಬಸ್ ನಿಂತಿತ್ ಅದು ನೋಡಿದ್ರೆ ಆರ್ಡಿನರಿ ಬಸ್.
ಅಯ್ಯ ಹ
ಹ ಹ್ಮ ನಾ ಬಸ್ ಬಿುಟ್ರೇ ಒಂದೇ ಸರಿ ಹನ್ನೊಂದು ಗಂಟೆಗೆ ಬಂದ್ ಅತ್ ಕಡೂರಿಗೆ ಹನ್ನೊಂದ್ ಗಂಟೆಗೆ ಬಂದತ್ ಕಡೂರಿಗೆ. ಅವಾಗ ಹನ್ನೊಂದ್ ಗಂಟೆಗೆ ಬಂದಿ ಆ ಟ್ರೈನ್ ನೋಡಿದ್ರೆ ಹನ್ನೊಂದುವರೆಗೆ ಅಂತ ಹೇಳ್ಬಿಟ್ಟಾರ. ಫಸ್ಟ್ ಏಳು ತಾಸ್ ಆದ್ರೆ ನಿಂದ್ರ ಕುಂದ್ರಗ್ ಜಾಗ್ ಇಲ್ಲ ನಿತ್ಕೊಂಡ ಹುಡುಗರೆಲ್ಲ ನಮ್ಮ್ ಹುಡುಗುರ್ ಆದ್ರ ನಿತ್ಕೊಂಡ್ಬಿಟ್ಟಾರ್. ನಾನು ನಮ್ಮತ್ತಿಗೆ ಡೋರ್ನಗ್ ಕೂತ್ಕಂಡೀವಿ. ಹ್ಮ್ ನಮ್ ಅತ್ತಿಗೆ ನಾನು ಡೋರ್ನಗ್ ಕುತ್ಕೊಂಡಿವಿ. ಟ್ರೈನ್ ಎಲ್ಲ ಬಸ್ ಕಡೂರ್ವರಿಗೆ ನಮ ಕಡೂರ್ವರ್ಗೆ ರೆಿಸರ್ವೂಷನ್ ಸಿಕ್ಕಿಲ್ಲ ಹ್ಮ
ಪ್ರೀಟ ಕೇಟಲ್ಲಾ
ಫ್ರೀನೇ ಸೀಟ್ ಇದ್ದಿಲ್ಲ ಗೌರ್ಮೆಂಟ್ ಬಸ್ಸೇ ಸೀಟ್ ಇಲ್ಲ ಬಸ್ ್ರೆಶ್ ಹಂಗಾಗಿ ಅಲ್ಲೇ ಡೋರ್ನ ಕುೂತ್ಕೊಂಡ ಕಕೊಂಡ್ ಬಂದೀವಿದ ನೋಡಿದ್ರೆ ವಾಮಿಟ್ ವಾಮಿಟ್ ಮಾಡ್ತದ್ರ ಜರ್ನಿ ಆಗ್ತಿಲ್ಲ ಬಸ್ ಸನ್ನಿ ಹ್ಮ್ ಹ್ಮ ಹ್ಮ್ ಮತ್ತೆ ಹಂಗೆ ಅಲ್ಲಿಂದ ಹ್ಮ ಹಂಗೆ ಬಂದು ವರ್ಷೊತ್ತ ಹನ್ನೊಂದು ಗಂಟೆ ಅವಾಗ ಮತ್ತೆ ಟ್ರೈನ್ ಹೆಂಗಿದ್ರು ಲೇಟ್ ಆಗಿತ್ತು ಒನ್ ಅವರ್ ಲೇಟ್ ಆಯ್ತು ಟ್ರೈನ್ ಒನ್ ಅವರ್ ಲೇಟ್ ಆದ್ಮೇಲೆ ಮತ್ತೆ ಅಲ್ಲಿಂದ ಟ್ರೈನ್ ಬಂತು ಏ ರೆಜುರೇಷನ್ ಮಾಡ್ಸಿದ್ವಿ ಹ್ಮ್ ಕಡೂರ್ನಾಗಏರಿ ಅಲ್ಲಿಂದ ಬಂದ್ವಿ ಹ್ಮ್ ಕಡೂರ್ ನನಾಗ ಹನ್ನೆರಡುುವರೆಗ್ ಬಂತು ಟ್ರೈನ್ ಹ್ಮ್
ಹ್ಮ ಹ್ಮ
ಹನ್ನೆರಡುವರೆಗೆ ಬಂದ್ಮೇಲೆ ಅಲ್ಲಿಂದ ಟ್ರೈನ್ ತ್ತ ಹ ಹಾ ಸ್ಲೀಪರ್ ಆರಾಮಲೆ ಕ ಹ್ಮ್ ಆರಾಮ್ ನಿದ್ದೆ ಕರ್ಕಂಡ್ ಬಂದ್ವಿ ಬೆಳಿಗ್ಗೆ ಆರೂವರೆ ಹೇಳಿದ್ವಿ ಆರೂವರೆ ಎಳದು ಬಂದ ಅಂದ್ರೆ ಒಂದೇ ದಿನ ಹೋಗ್ ಬಂದ್ವಿ ಇದೇ ಮಾಡಿಲ್ಲ ರೆಷ್ಟ ಷ್ಟ ತಗೊಂಡು ಫುಲ್ಲ ಸ್ಟ್ರೈನ್ಲ್ಲಿ ಜರ್ಲಿಿ ಬರೀ
ಹ್ಮ್ ಚೆನ್ನಾಗ ಇದೇ ಬಿಟ್ಟಿಡ್ತೀರಲ್ಲ ಅಲ್ಲ ಟ್ರೈನ್ ಬೇಸ್ ಮಾಡ್ಕೊಂಡ್ ಬಿಡ್ತೀರಲ್ಲ
ಹಲ ಟ್ರೈನ್ ನಮೊಂಡ ಅಲ್ಲ ಎಲ್ಲಿ ಮಲಗ್ ಕಮ್ಮಿ ಇಲ್ಲ ನಮಗೆ
ನಂಗಗೆ ಬಿದ್ದ್ಬಿಟ್ಟಿ್ರ ಟ್ರೈನ್ ಆಾಗ ಎತ್ ಇಲ್ದಂಗ
ಓ ಮತ್ತೆ ಅಲ್ಲಿ ಅಷ್ಟು
ಹ
ಹ್ಮ್
ಹ್ಮ ಹ್ಮ್ಪರಲ್ಲ ಹ ಚೆನ್ನ ಸೀಟತ್ತ ಹ್ಮ್ ಹ್ಮ
ಹೌದೌದೌದು ರೂಮ್ ತಗೊಂಡಿಲ್ಲಲ್ಲ ಅಲ್ಲಿ ರೆಸ್ಟ್ ಸಿಕ್ಕಿಲ್ಲ ನಮಗೆ ಅಷ್ಟಕ್ಕೂ ಅ ಮಳೆಂದ್ರ ಮ ಎರಡನೇ ಜಿನಿನಿ ಬಂದ ತಸೆ ಭಯಂಕರ ಬಿಸ ಇಮಿಡಿಟಿ ಸೆಕೆ ಸೆಖೆ ಸೆಖೆ ಆಗಾದ ನೋಡು ಅಷ್ಟು ಸೆಕೆ ಹ್ಮ್ ಅಲ್ಲಿ ನದಿ ಪಕ್ಕ ಕಲ್ಲ ಸ್ವಲ್ಪ ಇಮಿಡಿಟಿ ಜಾಸ್ತಿ ಇರ್ತದೆ ನಾವು ನದಿ ಮನೆಯಲ್ಲಿ ಸ್ನಾನ ಮಾಡೋಣ ಅಂತ ಓಡಿ ಸ್ನಾನ ಮಾಡಕ ಆಗ್ಲಿಲ್ಲ ಹಂಗೆ ಸೀರಾ ಅಲ್ಲಿಗೆಾಮ ಸ್ಥಳಕ್ಕೆ ಡೈರೆಕ್ಟ್ ಹೋಗ್ಬಿಟ್ಟಿಗೆ ಚೆನ್ನಾಗಿತ್ತು ಅಂದ್ರೆ ಹೋಗಿ ದೇವ್ರ ದರ್ಶನ ಎಲ್ಲ ಚೆಾಗ್ ಆ್ತು
ಹ್ಮ್
ಆಯ್ತು ದರ್ಶನ ಎಲ್ಲಾ ಚೆನ್ನಾಗ್ ಅನಿಸ್ತಾ ಅಂದ್ರೆ ದೇವ್ರಿಗೆ ಹೋಗ್ ಬಂದಿದ್ದು ಆದ್ರೆ ಇನ್ನೊ ಸರಿ
ಹ ಚೆನ್ನಾಗಿ ದರ್ಶನ ಐತಿ ಹಂಗಾದ್ರೆ
ಹ್ಮ್ ಆಯ್ತು ಸರಿ ಹೇಳ ಮತ್ತೆ ಮಾಡ್ತೀನಿ ಇಲ್
ಹ್ಮ ೆ ಬಾಯ್ ಬಾಯ್ ಹ್ಮ ಹ್ಮ ಸರಿ ಸರಿ
ಅ